ಓಕೆ
ಕೇಳಸ್ತಿದಯಾ
ಹಾ ಕೇಳಸ್ತರ ಈಗ
ಹಾ
ಏನ್ ಮಾಡ್ತಿದ್ದೀರಾ
ಏನಿಲ್ಲಾ ಊಟ ಮಾಡಿ ಕೂತಿದ್ವಿ ಊಟ ಮಾಡಿದ್ರಾ
ಹ್ಮ್
ಏನ್ ನೋಟ
ಅನ್ನ ಬೆಳ್ಳೆಕಾಯಿ ಸಾರು ಮಜ್ಗೆ
ಹಾ ನೀವೆಲ್ಲಿ ನೀವೆಲ್ಲ ನಮ್ದು ಅನ್ನ ಸಾಂಬಾರ್ ಇಡ್ಲಿ
ಹ್ಞೂ ಹ್ಞ ಏನು ಇಡ್ತು ಈಗಿಂದರಾ
ಹ್ಮ ಆಚೆ ಹೋಗಿದ್ವಲ್ಲ ತಗೊಂಬಂದಿದ್ವಿ
ಹ್ಞೂ ಹ್ಞ ಹ್ಞ
ಇವಾಗ್ತಿಂದವಿ
ಹ್ಮ ಹ್ಮ್ ಮತ್ತೆ ಹೇಳ ಆದ್ರೆ ನಾವು ಹೇಳ್ಬೇಕಿತ್ತರ ನಾವು ತರ್ರಿಸ್ತಿದ್ವಿ ನಿಮ್ಮ ಹತ್ರ
ಹ್ಮ ಗೊತ್ತಿರ್ಲಿಲ್ಲ ನೀವು ಆಚೆ ಇವತ್ ರಜೆ ಇತ್ತಲ್ವಾ ನೀವು ಆಚೆ ಹೋಗ್ತೀರಾ ಅಂತ ಸುಮ್ನಾದ್ರ
ಇಲ್ಲ ಇಲ್ಲ ಇಲ್ಲ
ಹಾ
ನೀನು ಅಲ್ಲ ಇಡ್ಲಿ ಚೆನ್ನಾಗಿರತ್ತಾ
ಹೌದು ತುಂಬಾ ಚೆನ್ನಾಗಿರುತ್ತೆ ನೀವು ಹೋದಾಗ ಒಂದ್ ಸಲಿತೀನಿ
ಎಲ್ಲದಾ
ಅದು ಹೆಸರ್ಘಟ್ಟ ಬಸ್ ಸ್ಟಾಪ್ ಇದೆ ಅಲ್ವಾ.
ಹ್ಮ್.
ಅದ್ರಿಂದ ಬಲ್ಭಾಗಕ್ಕೆ ಎಂಟ್ನೆ ಮೈಲಿ ರೋಡು.
ಹ್ಮ್ ಹ್ಮ್ ಹ್ಮ್.
ಹಾ. ರಾಜ್ ಕುಮಾರ್ ಹೋಟೆಲ್ ಅಂತ ಲಹಾರಿ ಬೇಕ್ರಿ ಇದೆ ಅಲ್ವಾ. ಅದ್ರ ಪಕ್ಕದ್ದು.
ಹ್ಮ್ ಹ್ಮ್.
ತುಂಬ ಚೆನ್ನಾಗ್ ಮಾಡ್ತಾರ. ಇಡ್ಲಿ ಇರತ್ತೆ ತಟ್ಟೆ ಇಡ್ಲಿ ಇರತ್ತೆ.
ಹ್ಮ್ ಹ್ಮ್.
ಮತ್ತೆ ಟೊಮೊಟೊ ಭಾತ್ ಇರುತ್ತೆ ಗೀ ರೈಸ್ ಇರುತ್ತೆ.
ಹ್ಮ್ಮ್ ಏನ್ ಹೋಟ್ಲು ತರ ಇದೆಯಾ ಅದು.
ಹ ಚಿಕ್ಕು ಹೋಟೆಲ್ಲು ಬಟ್ ತುಂಬಾ ಚೆನ್ನಾಗಿರುತ್ತೆ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಹ್ಮ್ ದಿನ ಮನೆಯಿಂದ ಓಡಾಡ್ತಾರಲ್ವಾ ನಿಮ್ಮ್ ಸ್ನೇಹಿತ್ರು. ಅವ್ರಿಗ್ ಗೊತ್ತಿರುತ್ತ ಕೇಳಿ.
ಹೌದೌದಾ.
ಹ್ಮ.
ಅಂದ್ರೆ ಆ ಪ್ರೈಸ್ ಎಲ್ಲ ಕಮ್ಮಿ ಇರುತ್ತೆ ಅಂತೇನು.
ಹೌದೌದು ಐವತ್ ರೂಪಾಯಿ ಕಮ್ಮಿ ಏನಿಲ್ಲ.
ಹ್ಮ್.
ಹಾ.
ಅಂದ್ರೆ ಏನ್ ಸ್ಪೆಷಾಲಿಟಿ ಬರೀ ನ ನಾರ್ಮಲ್ ಇಡ್ಲಿ ತರ ಇರುತ್ತ ಅತ್ವ ಏನಾದ್ರು.
ಟೇಸ್ಟ್ ಅಂದ್ರೆ ರುಚಿ ಚೆನ್ನಾಗಿರುತ್ತೆ ಚಟ್ನಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ.
ಹ್ಮ್ ಒ ಕೆಂಪ ಚಟ್ನಿ ಕೊಬ್ರಿ ಚಟ್ನಿ ಕೊಡ್ತಾರಾ.
ಹಾ ಕೆಂಪು ಚಟ್ನಿ ಕೊಡ್. ಕೊಡ್ತಾರೆ ಮತ್ತೆ ಆಲೂಗೆಡ್ಡೆ ಪಲ್ಯ ಕೊಡ್ತಾರೆ ಎರಡು ಬೋಂಡಾ ಕೊಡ್ತಾರೆ.
ಹ್ಮ್ಮ್ ಹ್ಮ್ಮ್ ಹ್ಮ್ಮ್ ಹ್ಮ್ಮ್.
ಹ್ಮ್ ತುಂಬಾ ಚನ್ನಾಗಿರುತ್ತೆ.
ಹ್ಮ ಹ್ಮ.
ನಿವ್ ಯಾವಾಗಾದ್ರೂ ಹೋದಾಗ್ ಒಂದ್ಸಲಿ ಅಲ್ಲಿ ತಿನ್ನಿ.
ಹ್ಮ್ ಒಗ್ಬೇಕು ತಿನ್ಬೇಕು.
ಹ್ಮ್ಮ್.
ಮತ್ತೆ.
ಮತ್ತೆ ನೀವು ಊರಿಗ್ ಹೋಗ್ಬೇಕಾದ್ರೆ ರಾಜನ್ ಕುುಂಟೆಗ್ ಹೋಗದ ಹೆಸ್ರುಗಟ್ಟಾಗ.
ನಾನ್ ಈತಡೆ ರಾಜನ್ಕಂಟೆ ಹೋಗಿ ದೊಡ್ಬಳ್ಳಾಪುರ ಹೋಗ್ತಿವಿ.
ಹೌದಾ.
ಹ್ಮ್ ಅಲ್ಲಿಂದ ಟ್ರಾಫಿಕ್ ಕಮ್ಮಿ ಇರುತ್ತೆ ಬಸ್ಸಸು . ಸಿಗುತ್ತ ಮತ್ ಸಿಟ್ಸ್ ಎಲ್ಲ ಸಿಗುತ್ತೆ ಅದಿಕೆ.
ಹ್ಮ್ ನಾವ್ ಈಕಡೆ ಹೆಸ್ರುಗಟ್ಟ ಸೈಡ್ ಹೋಗ್ತಿವಿ.
ಹ್ಮ್ ಹ್ಮ್ ಹ್ಮ್ಮ್ ಹಿಂಗೂ ಹೋಗ್ಬೋದು ಎಲಂಕ ಕಡೆ.
ಹಾ.
ಎಲಂಕಾ ಚನ್ ಫ್ಯಾಕ್ಟ್ರಿ ಮೆಲಿಸ್ಟಿಕ್ ಅಲೆಲ್ಲಾ ಸುಮ್ನೆ ಯಾರ್ ಹೋಗ್ತಾರೆ. ಬಸ್ಸಸ್ ಚೇಂಜ್ ಮಾಡಿ ಅಂತ ಬಂದ್ಬಿಟ್ಟು ಇಕಡೆಯಿಂದ ದೊಡ್ಬಳ್ಳಾಪುರ ಒಂದ್ ಬಸ್.
ಹಾ
ಹ್ಮ್ ನೀವು ಯಾವ್ ಯಾವಾಗೂ ಅಲ್ಲಿಂದನೇ ಹೋಗೋದಾ ಹೆಸರುಘಟ್ಟ.
ಹ ಹೌದು ಯಾವಾಗ್ಲೂ ಅಲ್ಲೇ ಹೋಗದು.
ಈ ಕಡೆಯಿಂದ ಹೋಗಕ್ಕಾಗಲ್ವಾ?
ಹೋಗ ಹೋಗ್ಬಹದು ದೂರ ಆಗುತ್ತಲ್ವಾ. ಮೆಜೆಸ್ಟಿಕ್ ಹೋಗ್ ನಮ್ ಚಿತ್ರದುರ್ಗ.
ಹ್ಮ್ ಹ್ಮ್ ಹ್ಮ್ ಇದು ನಮ್ಗೆ ಹೇಳ್ತಿದೆಲ್ಲ ಹೋಗ್ ಹೋಗ್ತಾರ ಈಗ ರಾಜನ ಕುುಂಟೆಯಿಂದ ಹೋಗಿ ಮೆಜೆಸ್ಟಿಕ್ ಹೋಗಿ ಹೋಗ್ತಾರೆನೋ ಅವ್ರು.
ಮೆಜೆಸ್ಟಿಕ್ಗೆ ಹೋಗಕ್ ಒಂದ್ ಗಂಟೆ ಬೇಕ್ ಇಲ್ಲಿಂದ ಮತ್ತೆ ಮೆಜೆಸ್ಟಿಕ್ ಇಂದ ಎಂಟ್ನೇ ಮೈಲಿಗೆ ಬರಕ್ ಒಂದ್ ಗಂಟೆ ಬೇಕು.
ಹ್ಮ್ ಹ್ಮ್ ಹ್ಮ್
ನಾವು ಅರ್ಧ ದೂರ ಅರ್ಧ ನಮ್ಮೂರ ಹತ್ರಿಕ್ಕೆ ಹೋಗ್ಬಿಡ್ತೀವಿ.
ಹಾಂ ಹಾಂ ಇಲ್ಲಿ ಹೆಸರು ಪೇಟ್ಟಾದೂ ಸಿಗುತ್ತಾ ಬ ಆ ಬಸ್ಸು ನಿಮಗೆ.
ಇಲ್ಲ ಇಲ್ಲ ಎಂಟನೇ ಮೈಲಲ್ ಸಿಗುತ್ತೆ.
ಹಾಂ ಹಾಂ ಹಾಂ ಹಾಂ
ಹ್ಮ್
ಮತ್ತೆ ಇನ್ನೂ ಎಷ್ಟು ಪರೀಕ್ಷೆಗಳಿದೆ ನಿಮಗೆ? ಹಲೋ
ನಮ್ಗೆ ಇನ್ನೂ ನಾಲ್ಕ್ ಪರೀಕ್ಷೆ ಇದ್ದಾವೆ. ಹ್ಞ ಹ್ಮ್
ನಮ್ದ ಇನ್ನು ಮುಂದಿನ್ ತಿಂಗಳು ಇದೆ ಆಪ್ಷನ್ ಹದಿನೈದು ದಿನ
ಹೌದಾ?
ಮತ್ತ ಥರ್ಡ್ ಇಯರ್ ಎಂಜಾಯ್ ಮಾಡ್ಬೋದಾ ಎನ್ ಮತ್ತೆ ಏನಾದ್ರು ಓದೋದು ಗೀದೋದು ಹಂಗೆ ಇರುತ್ತಾ.
ಓದೋದೇ ಇರುತ್ತೆ ನಾವ್ ಎಲ್ಲಿ ಕಾಲೇ ಬರೋದೇ ಇಲ್ವಲ್ಲ ನಾವು.
ಹ್ಮ್
ಹ್ಮ್
ಕ್ಲಾಸಸು ಕಮ್ಮಿ ಆಗೋಗುತ್ತಲ್ಲಾ.
ಹಾ ಕಮ್ಮಿ ಇರುತ್ತೆ ವಾರಕ್ಕೆ ಎರಡ್ ದಿನ ಬರ್ತೀವ್ ಅಷ್ಟೇ.
ಹಾಂ ಹಾಂ ಹಾಂ
ಹ್ಞ ನಾವ್ ಇಲ್ಲಿ ವಸತಿ ನಿಲಯನ್ನು ಬಿಟ್ಟೊಗ್ತಿದ್ದೀವಿ ನಾವು.
ಆ ತುಂಬ ಜನ ಬಿಟ್ಟ ಹೋಗ್ತಿದರ ಅಲ.
ತುಂಬ ಜನ ಅಲ್ಲ ಎಲ್ಲರು.
ಹೌದಾ?
ಹೌದು.
ಸುಮತಿ ಸ್ವಲ್ಪ ಹೇಳ್ತಿದ್ರು ಸ್ವಲ್ಪ ಜನ ಇಲ್ಲೇ ಇರ್ತಾರೆ ಅಂತ.
ಇಲ್ಲ ಇಲ್ಲ ಎಲ್ಲರೂ.
ಯ ಹಾಂ ಏನ್ರೂ ಮಾಡ್ತಿದ್ದೀರಾ ಏನು ಪಿಜಿ ನ.
ಕೊಠಡಿ ಮಾಡೋಣ ಅಂತ ಇದ್ದೀವಿ ಇನ್ನು ಏನು ಗೊತ್ತಿಲ್ಲ.
ಹಾಂ ಹ
ಹ್ಮ್.
ಅದೇ ಸೇರಿಯಾ.
ಹಾ ಹಾ.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
ಹ್ಮ್.
ಎಲ್ಲ ಅನ್ಸರುಸ್ಕೊಂಡ್ ಹೋಗ್ತೀರಾ.
ಹಾ ಅನ್ಸರಸ್ಕೊಂಡ್ ಹೋಗ್ತೀವಿ. ಏನ್ ಇರುತ್ತೆ ಕೆಲ್ಸ ಎಲ್ಲಾರೂ ಒಂದೊಂದ್ ಕೆಲ್ಸ ಮಾಡಿರಾಗೋಗ್ಬಿಡುತ್ತೆ. ಹ್ಮ್.
ಎಲ್ಲಿ ಮಾಡ್ಬೇಕಂತ ಇದಿರಾ.
ಹೆಸರ್ಘಟ್ಟ ದಲ್ಲೇ.
ಹ ಹ ಇಕಡೆ ರಾಜನ್ಗುಂಟೆ.
ರಾಜನ್ಕುಂಟೆ ಅಲ್ಲಿ ತುಂಬಾ ಆ. ಅಮೌಂಟ್ ಹೆಳ್ ತುಂಬಾ ದುಡ್ ಹೇಳ್ತಾರೆ.
ಹಾ ಹಾ ಹಾ.
ಹಾ ಅದಿಕ್ಕೆ ಇಲ್ಲ ಕಾಮಾಕ್ಷಿಪುರ್ದಲ್ಲಿ ಬರಿ ಮೂರುವರ್ ಸಾವ್ರ ಅಂತೆ.
ಹಾ ಇರ್ಬೋದಲ್ಲ ಹಾಗಿದ್ರೆ.
ಆದ್ರೆ ಓಡಾಡುದುಕ್ಕೆ ಕಷ್ಟ ಆಗುತ್ತೆ.
ಹ್ಮ್ ನೀವ್. ಆ ರೂಮ್ ಮಾಡಾಕೊಂಡಿದ್ರು ಒಂದು ಇಲ್ಲಿದ್ರು ಒಂದೇ ಅಲ್ವಾ.
ಹೌದೌದು.
ಹ ಹೌದು ಸುಮ್ನೆ ಬೇಡ ಬಿಡಿ ಅದು. ಇಲ್ ಬಿಟ್ಟು ಹೆಸರ್ಘಟ್ಟ ಇಲ್ಲ ರಾಜನ್ಕುಂಟೆ ಇಲ್ಲ ಇನ್ನು ಸ್ವಲ್ಪ ಮುಂದೆ ನೋಡಿ ಎಲ್ಲಾದ್ರೂ ಆಕಡೆ ಯೆಲಾಂಕ ಸೈಡು.
ಹ ಹ ಹಾ.
ಹೊ ಆ ಸೈಡ್ ಹೋಗಿ ಇನ್ನೂ ಜಾಸ್ತಿ ಹೇಳ್ತಾರಲ್ವಾ.
ಹ್ಮ್ ಹೌದು. ಹ್ಮ್.
ಹ್ಮ್ ಹ್ಮ್ ಏನು ಆ ರೋ ರೋ ಮಾಡ್ಬೇಕ್. ಅಂತಿದಾರ ಮತ ಪಿಜಿ.
ಏನ್ ಮಾಡ್ತಾರೋ ಗೊತ್ತಿಲ್ಲ ಒಬ್ಬೊಬ್ರು ಪಿ ಜಿ ಅಂತಾರೆ ಒಬ್ರು. ಏನ್ ಮಾಡ್ತಾರೋ.
ನಾನು ಹಾ ಹೊ ಹೊ ನಾಲ್ಕನೇ ರು ಇದು .
ಏನುಕ್ಕೆ.
ಹಾ ಹೇ ಸೆಟ್ ಆಗ್ತಿಲ್ಲ ಅಡ್ಜಸ್ಟ್ ಆಗ್ತಿಲ್ಲ.
ಹೌದಾ.
ಹ್ಮ್ ಅದೇ.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
ಚಾ ಇದ ಪರ್ವಾಗಿಲ್ಲ ಮೊದಲೇ ಶಿಫ್ಟ್ ಮೊದಲೇ ಶ್ರಿಫ್ಟ್ ಆಗಣ ಅಂತ್ ಅನ್ಕೊಂಡ.
ಹಾ.
ನಾನು ಇರ್ಲಿ ಬಿಡು ಇರ್ಲಿ ಬಿಡು ಅನ್ಕೊಂಡ್ ಬಂದೆ ಇಗ್ ಮೂರ್ನೇ ವರ್ಷ ಅಲ್ಲ.
ಹ್ಮ್ ಸ್ವಲ್ಪ ಚೆನ್ನಾಗ್ ಓದುಪ.
ಅದುಕ್ಕೆ ಸುಮ್ನೆ ಯಾಕ್ರೀ ಯಪ್ಪ ನಂದು ನನ್ ನೋಡ್ಕೊಬೇಕಲ್ವಾ ಸ್ವಲ್ಪ ಶಿಫ್ಟ್. ನೋ ಇನ್ ಒಂದ್ ವರ್ಷ ನಾನು ಬರ್ತಿನ್ ಹೊರಗ್ ಓದ್ರು ಹೋಗ್ತೀನಿ.
ಹ್ಮ್.
ಹ
ಹ್ಮ.
ಇರಾಣ ಒಂದ್ ವರ್ಷ ಏನಾಗಲ್ಲ ಅಂತ ಅಂದ್ಬಿಟ್ಟು
ಹ.
ಹ್ಮ್ ಕೇಳಿದೆ ಮ್ಯಾಮ್ಗೆ ಮ್ಯಾಮ ಹೂ ಅಂತ ಹೇಳಿದ್ದಾರೆ.
ಮನೇಲ್ಲಿ ಹೇಳ್ದ?
ಹಾ ಮನೇಲಿ ಹೇಳ್ದೆ ಹಾ ಹೂ ಶಿಫ್ಟ್ ಆಗು ಏನ ಪರವಾಗಿಲ್ಲ ಅಂದ್ರು.
ಹೌದಾ
ಹ್ಮ್.
ನಾನ್ ಮೊದ್ಲೆ ಶಿಫ್ಟ್ ಆಗ್ಬೇಕಿತ್ತು ಸುಮ್ನೆ ಹೋಗಿ ಇರ್ಲಿ ಬಿಡು ಇರ್ಲಿ ಬಿಡು ಅಂತ ಸುಮ್ಮನೆ ಆದೆ.
ಹ್ಮ್.
ಇರ್ರಿ ಒಂದ ನಿಮಿಷ
ಹಾ
ಮತ್ತೆ ಹೇಳ್ಬೇಕು. ನಿಮ್ ರೂಮಲ್ಲಿ ಎಷ್ಟ್ ಜನ ಇದ್ದೀರಾ ಹೇಳಿ ಈಗ?
ನಾವು ನಾಲ್ಕು ಜನ.
ಹೌದಾ.
ಹ್ಮ.
ಹ್ಮ್.
ನಿಮ್ಮ ಗೊತ್ತಲ್ಲ ನಿಮ್ಮ್ ಹೆ ನಮ ರೂಮ್ ಅಲ್ಲಿ ನಿಮ್ಮ್ ಹೆಸರು ಇರೋರೇ ಇದ್ದಾರಲ್ಲ.
ಹೌದೌದೌದು.
ಅವ್ರಂದ ಒಂದು ಸ್ವಲ್ಪ ಕಿರಿಕಿರಿ ಅಷ್ಟೇ.
ಹಾ.
ಒಂದ ಸಮ್ನೆ ಸ್ವಲ್ಪ ಕಿರಿಕಿರಿ ಅನ್ಸದೆ ನಂಗೆ.
ಹಾ.
ಹಾ ಅದಕ್ಕೆ
ಹಾ.
ಮತ್ತೆ
ಮತ್ತೆ ಎಲ್ಲಾದ್ರೂ ಆಚೆ ಹೋಗ್ ಬನ್ನಿ ಸಿದ್ದರಾಮಯ್ಯ ಅವ್ರು ಫ್ರೀ ಮಾಡಿದಾರಲ್ಲ. ಆಚೆ ಹೋಗ್ ಬನ್ನಿ.
ಆಚೆ ಎಲ್ಲಿ ಒಂದೇ ದಿನ ರಜೆ ಇದೆ ಅಲಾ.
ಹ್ಮ್.
ನಾನ್ ಮನೆಗ್ ಹೋಗ್ಬೇಕಂತ ಕಾಯ್ತಾ ಇದ್ದೀನಿ.
ಹಾ
ಹ್ಮ್ ಹೋಗ್ಬೋದಿತ್ತು ಇವಾಗುನು ಮತ್ತು ನೆಕ್ಸ್ಟ್ ವಾರಾನೂ ರಜೆ ಇದ್ದಾಗ ಒಂದ ದಿನ
ಹ್ಮ.
ಹೋಗ್ಬೋದಿತ್ತು ಆದ್ರೂ ಇಂಟರ್ನಲ್ಸ್ ಒಂದ ಇದೆ ಅಲಾ ಅದನ್ ಮುಗಿಸ್ಕೊಂಡು ಒಂದೇ ಚಲಿ ಹೋಗಿ ಎಕ್ಸಾಮ್ ನಾಳೆ ಅಂದ್ರೆ ಇವತ್ತ ಹಂಗ ಬರ್ತೀನಿ
ಹಾ ನಿಮ್ ಜೊತೆ ಮಾತಾಡಿದ ತುಂಬಾ ಖುಷಿ ಆಯ್ತು ಮತ್ತೆ ಬಿಡುವ ಅದಾಗ ಕಾಲ್ ಮಾಡ್ತೀನಿ.
ಹಾಂ ಹಾಂ ಸರಿ.
ಹಾ ಸರಿ ಸರಿ ಧನ್ಯವಾದ.